ಇವಾಗ ಹೋಗಿ ಗೋಲಿ ತೊಗಂದ ಎರಡು ಇಂಜೆಕ್ಷನ್ ಮಾಡಿದರು.
ಹೌದಾ.
ಹ್ಮ.
ಹ್ಮ್. ಮತ್.
ಮತ್ತೇನಿಲ್ಲ ಅದೇ ಗೋಲಿ ಬೆಲಿ ತಗಂದ ಊಟ ಗಿಟ ಮಾಡಿನಿ. ಮಕ್ಕಬೇಕೇಕಗ.
ಅದಕ್ಕೆ ಧ್ನಿ ಸೊಪ್ ಚೇನ್ ಕೆಲ್ಸ ಕುಂತದ್ ನೋಡ್ರಿ. ಹ ಹುಡ್ಗಿ ತರಿ.
ಹುಳಗಿ ತೊಂದಿರಿ
ಎಲ್ಲಿ ಹೋಗಿದ್ರೀ ದಖಾನಿಗೆ.
ಕಕನ ಇಲ್ಲ ಇದ ಹೋಗ್ದಾರ ಕೆಂಬಾವಿ.
ಕೆಂಂಬಾವಿರಿ.
ಹ್ಮ್ ಕೆಂಬಾಗಿ ಹೋಗಿ. ಡಾಕ್ಟರ್ ಇದರು ಸೂಜಿಸ್ತ್ರ ಎರಡು. ಆಮೇಯನ್ಗಾರ ಗೂಲಿ ಕೊಟ್ಟರು ನಕ.
ನಾ ಕೊಟ್ಟ.
ಈಗ ಒಂದ್ ಸ್ವಲ್ಪ ಆರಾಮನಸ್ತ ಅನ್ಚಂದ ನಿಮ ಡಾಕ್ಟರ್ ಚಲೋರ ಅಂತ. ಹೇಳಕ್ ಹಚ್ಚಿದ್ದಾರೆ.
ಡಾಕ್ಟರ್ ನ್ಂತಲ ರೀ ಅವ್ರ.
ಡಾಕ್ಟರ್ ನಂಬರ ಈ ಡಾಕ್ಟರ ಅ ಸರ್ ರಧೆಗೋಡತಿ.
ರಾಜೀವ್ ಗೌಡರು ಪೊಲೀಸ್ ಪಾಟ್ಲ್ ಅವ್ರ ಏನ್ರೀ. ಹಾ ಹ ಏ ಕೇಳೇನ್ಿ ಅವ್ರ ಹೆಸರು ಕೇಳೇನ್ಿ ನಾನು.
ಹೇಳಿ ಕೇಳಿರಿ ಟಿವ ಮನ್ ಟಿವ ಬಂದಿರ ಅವ್ರರಿ ಏನ್ರರಿ.
ಹ ಅವ್ರೇ ನೋಡ್ರಿ ಪುಲ್ ಫೇಮಸ್ ಅಂತಲ್ರಿ ಅವ್ರು ರಾಜೀವ್ ಗೌಡರು ಪೊಲೀಸ್ ಪಾಟ್ಲ್.
ಈಗ ಭಾರಿ ಫೇಮಸ್ ರೀ ಅವರು.
ಅವ್ರೂ ಏನ್ ಹೆಂಗ ಗೊತ್ತೇನ್ರರಿ.
ಅವ್ರ ಹೆಸಿರ ಪ ಇಡೀ ಈ ಕಡೆ. ಕೆಂಬಾವಿ ಸುರಪುರ ಶಾಪುರ ಯಾದಗಿರ.
ಫೇಮಸ್ ಅಂತ್ರಿ ಅವ್ರೆ.
ಯಿರ ಜಿಲ್ಲೆ ತುಂಬಾ ಎಲ್ಲ ಅವ್ರ ಹೆಸರ ಹೆಸರ ತಂದ್ರ.
ಹೌದ್ೌದ್ರೀ ಫೇಮಸ್ ಅಂತ ಕೇಳನ್ರಿ ನಾ ಭಿ ಫುಲ್ ಫೇಮಸ್ ಅತ್ರಿ ಅವರು ಡಾಕ್ಟರ್. ಏನ್ ಪುಲ್ ಕ್ಯೂ ಇರ್ತೈತೆ ಅಂತರಿ ಪಫುಲ್ ದಿನಾ.
ಏ ದಿನ ಪಾಳೆ ಅಂದ್ರ ಈ ಕಡಿಂದ ಇಲ್ರರಿ ನಾ್ ಮೂರ್ ದಿನ ಪಾಳೆ ನಿ. ಮ ಇವತ್ತು ತೋರ್ಸಕೊಂಡ ಮುಂದ ರ.
ಹೌದೇಏನ್ರರಿ ಅಪಾಯಿಂ್ಮೆಂಟ್ ತಗಬೇಕಂತರಿ ಮೊದ್ೇ ಒಂದ್ ಎರಡ್ ದಿನದಿಂದ.
ಹ್ಮ್ ಇಲ್ಲಾಂದ್ರ ಯಾರದ್ರ ಹಿಂಗ. ಕ ಹೋಗಬೇಕ್ರೀ ಪನ್ ಸಿ.
ಫೋನ್ ಅಚ್.
ಇಲ್ಲಾಂದ್ರೆ ಹಿಂಗ ರಾತ್ರಿ ಬಾರಕ ಒಂದ. ಹಿಂಗ ಬಕರುೂ ಸಿಕ್ತಾರವ
ಫ್ರೀ ಇರ್ತಾರೆ
ಈಗ ಹತ್ತ ನಡಗೆ ಸಂಜೆ ಏರ್ತನ ಅವರಿ ಒಟಿಮ ಪುರ್ಸತಿ ಇರಳ ಡಾಕ್ಟರ್ ಅಂದ್ರ ಹಿಂಗ ಅವರು ಇದ್ರದ ಹಿಂಗ ಒಂದರ್ದೇ ಅಂತಲ್ರಿ ಅವ್ರ ಈ ಕಡೆ ಹಲ್ಲಿಂದ ನೋಡ್ತಾರ ಕಾಲ ಕೈ ಕಿಡ್ನಿ ಸ್ಟಮಕ್ ಇಂಡ್ರಿ ಆಯ್ತು ಇಲ್ಲ ಕಿಡ್ನಿ ಹ ಕಿಡ್ನಿ ಇಷ್ಟ ಒಳಗ ಕಲ್ ಆಯ್ತು
ಕಿಡ್ನಿ ಸ್ಟೋನ್ ರೀ ಹಾ ಹ
ಈಗ ಒಬೊಬ್ಬ್ರೀ ಮೊದ್ಲನ್ ಪ್ರಾಬ್ಲಮ್ ಇರತ್ತಲ್ಲ ಬಾಳ
ಓಹೋ
ಈಗ ಒಬ್ಬರ್್ದ ಏನ್ ನಡ್ತ ಈ ಪರೀಕ್ಷೆದ ಎಟ್ ಓದ್ತಾರ ಅವರು ರ ಬರೇ ಸಾಮಾರ್ ತರಲ ರೇ
ಸಾಮರ್ಥ್ಯ ಇರಲ್ರಿ
ಲ ಅವರು ಡಾಕ್ಟರ್ಗೆ ಹೋಗಿಬೇಟ್ಟಿ ಆತರ
ಹ್ಮ
ಗಲಿಯ
ಗೋಲಿ ಅವಾವೆಂದ್ರೆ
ಕೂಲಿ ಬಾಳಪ್ರಿಯೆ
ಏ ಹ ಆತೀರಿ ಏನ್ರಿ
ಬಾಳ್ ಪೀರಿ ಅಂದ್ರೆ ಬಾಳ್ ಪೀರಿ ಇಲ್ಲಿ ಸಿಗಲ್ಲ ಜಾಸ್ತಿ ಅಲ್ಲ ಅವ ಹೊರಗಿನ್ ದೇಶದಿಂದ ತರ್ತರೆ ಗ ಡಾಕ್ಟರ್
ಹೊರಗಿನ ದೇಶ ಎಂತ ಟ್ಯಾಬ್ಲೆಟ್ಸ್ ತರಿಸಸ್ತಾರೆ ಗೋಲಿಗೋ
ತರ್ಸ್ತಾರ ತರ್ಸ್ಕ ಇಲ್ಲ ಮಾರ್ತಾರ ಒಂದು ಗೋಲಿಗೆ ನಾಕ್ನೂರ ತೊಂಬತ್ತೆಂಟಂದ ತೊಂಬತ್ಬತ್ ರೂಪಾಯಿ ತಗೊಂಡಿ
ಒಂದ ಗೋಲಿಗೆ ನಾಲ್ಕನೂರ ತೊಂಬತ್ತೆಂಟು ರಾಯಿ
ಆ ಬೇರ ಅವ್ರಿ ಈಗ ಮತ್ ಓದವನ್ ಏನ್ ಪುಳಿಬೇಕಂದ್ರ ಅವ ಒಂದ್ ನಾಯ್ಲ್ ನುಂಗ್ಬೇಕಿ
ಹ ಹಾ
ಅದುಕ್ಕೋ ಬೊಕ್ಕುಳಿ ಬ ಇದ ಇರ್ತಾರೆ ಅಂದ್ರೆ ಬೊಕ್ಕುಳಿ ಶಕ್ತಿ ಇರ್ತ ಗೂಲಿದಾವ
ಹ್ಮ್
ಡಿ ಮಾಡಿ ನೋಬೇಕ್ರಿ ಒಂದ ದಿನ ಮುಂಜಾಳು ನೋ ಇವತ್ ಮುಂಜಾಳು ನೋಂಗ ಅಂದ್ರ ನಾಳಿಗ್ ಮುಂಜಾನಳೆ ನೋಗ್ಬೇಕದು
ಹ ರೀ
ಅಂತ ಪವರ್ ಶಕ್ತಿ ಇರ್ತ ಅದ್ರ
ಹ್ಮ
ಈಗೆಲ್ಲ ಬಹಳ ವಿದ್ಯಾರ್ಥಿಗಳೆಲ್ಲ ಈಗಡೆ ಯಾದಗಿರಿ ಜಿಲ್ಲೆದಾಗ ಎಲ್ಲಾ ಬಾಳ ಆದರ್ಶಲಕ್ಕೆ ಮಂದ ಹೊಂಟ್ರ ಅವಾಗ ಏನಿತ್ರಿ ಯಾದಗಿರಿ ಜಿಲ್ಲೆ
ಏಕ ಅವಾಗ ಯಾದಗಿರಿ ಜಿಲ್ಲೆ ಅಂದ್ರೆ ಹಿಂದುಳಿದ ಜಿಲ್ಲೆ ಅಂತ ಕರತ
ಈಗ ಯಾದಗಿರಿ ಜಿಲ್ಲೆ ಅಂದ್ರೆ ಈಗ ಅವಾಗ ಲಾ ಪೂರ ಲಾಸ್ಟ್ ಇರ್ತಿತ್ತು ಈಗ ಇನ್ನ ಲಾಸ್ಟಗ್ ಬಿಟ್ಟಿ ಒಂದು ಒಂಬತ್ತನೇ ಸ್ಥಾನ ಎಂಟನೇ ಸ್ಥಾನ ಹೊಂಟ
ಹಾ ಮತ್ತೆಲ್ಲ ರಾಜುಗೌಡರು ಮೈಮೇರಿ ಇದು
ಅವರು ಡಾಕ್ಟರ್ ರಾಜುಗೌಡರು ಗೋಲಿ ಕೊಟ್ರಲ ಅದ್ರ ಸಲಕ್ ಹಂಗ ಆ ಗೋಲಿ ತುಂದಿ ಹಿಂಗ ಎಲ್ಲಾ ಯಾದಗಿರಿ ಜಿಲ್ಲಾ ಹೊಂಟದ
ಹೌದೇನ್ರಿ ಹೆಂಗಾರ ಬರ್ಲಿ ಒಟ್ಟೆ ಬೆಳಿಲ್ರಿ ನಮ್ ಕರ್ನಾಟಕದ
ಈ ಬರ್ಬೇಕ್ರ ಈ ನಮ್ದ ಸುತ್ತಮುತ್ತ ಜಿಲ್ಲಾ ಬರ್ಬೇಕು ಮ್ಯಾಗ ಬರ್ಬೇಕು
ಮ್ಯಾಪ್ ಬರಬೇಕು
ನ ನಮ್ ದೋಸ್ತು ಅವಂಬಲ್ಲ ಹೊಬಿರ ಒಬ್ಬನಿಗೆ
ಹಾ ಯಾರ
ಹಾ ಭಗವಂತ ರ ಗೋಡಂತ್ರಿ.
ಈ ಭಗವಂತರ ಗೋಡ್ರ ಅವ್ನ ಹೆಸರ ಕೇಳಿ ನೋಡ್ರಿ ಅವ್ ಏನ ಎಡಿಟ್ ಮಾಡ್ತಾನ ಅಂತ ಅಲ್ರಿ ಮನಗಂಡ
ಏ ಎಡಿಟ್ ಏನ್ ಮಾಡ್ತಾರಿ ಅ ಪಾರ ಇದ್ರ ಮಾನಸಿಕ ಆಗ್ಬಿಟ್ಟದ್ರಿ.
ಮಾನಸಿಕ ಆಗ್ಯಾನ ಏನ್ರಿ.
ಕ ಗೋಲಿ ಗುಲಿ ಸಲಕಂತ ನಾವ ಇದಿದ ಅವ್ರ ಬಲ್ಲಿ
ಹಾರಿ.
ಹ್ಮ.
ಹೆಂಗೈತಿ.
ಹೆಂಗೇನು ಗೋಲಿ ಕೊಟ್ಟ ಡಾಕ್ಟ್ರ ತೋರ್ಸ್ದ. ಇವ್ರಿಗ ಒಂದ್ ಸ್ವಲ್ಪ ಪರ್ಚೆಸ್ ಮಾಡತಾರ ಇವ್ರಿಗ ಒಂದ್ ನಾಲ್ಕ್ ದಿನ ಇಲ್ಲೇ ಬಿಡು ಅಂದ್ರು.
ನಾಕ್ ದಿನ ಅಲ್ಲೇ ಇಟ್ಕೊತಾರ ಏನ್ರರಿ.
ಹ್ಮ ಇವತ್ ಇವತ್ ಹೋಗಿ ಮತ್ತ ಬಿಟ್ಟಿ ಆಗಿ ಬಂದೇನ್ರಿ ನಾಳಿಗ್ ಒಂದಿನ ಬಾ ರಾ
ಹಾ
ಅವ್ರಿ ಎಲ್ಲ ಇಟ್ಟರನ್ರಿ ಆ ಪೇಶಂಟ್ ಡಾಕ್ ಡಾಕ್ಟರ್.
ರಾಜಿ ಗೋದ್ರಿ ಹ್ಮ.
ಹೌ ಭಗವಂತರ ಗಡ ಆವಾ ಆಗ್ಯಾನ ಅಂದ್ರ ಬರಿ ಹಿಂಗ ಎಲ್ಲ ಹೋದಲ್ಲಿ ಫೋಟೋ ತೆಗದ ವಿಡಿಯೋ ಮಾಡ್ದ ಹುಚುಚು ಮಾಡತನ್ರಿ.
ಹಂಗಾಗಿ ಏನ್ ಹೇಳಿದ ಅಂದ್ರ ಅವ್ರಿಗಿ ಹಾ ಟಿಕ್ ಆಗ್ಯಾನ ಈಗ ವ ಇವತ್ತ ಹೋಗ್ಯಾರ ಫೋಟೋ ಗಿಟೊ ಏನ್ ತಗ್ದಿಲ್ಲಾ.
ಹ್ಮ.
ಸುಮ್ಮಿ ಈಗ ಎಲ್ಲರು ಹೆಂಗ ಇರ್ತಾನ ಹಂಗೆ ಮಾತಾಡದನು.
ಹಾ
ಹ್ಮ ಮಾನಸಿಕ ರೋಗಿಗಳು. ಎ ಇಲ್ಲ ಇಲ್ಲ ಹಂಗೇನಿಲ್ಲಾ ನಾಳಗೇನ ಹಾಕಿ ಇವತ್ತ ಕಡಿಮೆ ಆಗೇದ ರೀ ನಾಳಗ ಏನ್ ಆಗಲ್ರರಿ.
ಇಲ್ರರಿ ಮತ್ ನಾಳೆ ಏನ ಫೇರವಲ ಅದ ಅಂತ ಕೇಳ್ಬಟ್ಟೆ ಕೇಳ್ಪಟ್ಟಲ.
ಅ ಅ್ಣ ಅಲ್ಲಿ ದವಾಖಾನಗ ಅಡ್ಮಿಟ್ ಮಾಡಿವಿ ದವಾಖಾನಿಂದ ಹೆಂಗ ಕರ್ಕೊಂಡಬರಾಮಿ.
ಈಗೇನ್ ಮೂರ್ ದಿನ ಅಲ್ಲಿ ಇರ್ತಿ ಈಗ.
ಇಲ್ರರಿ ಈಗ ಮೂರ್ ದಿನ ಆಗ್ಯದ ನಾಳಿಗ ಒಂದ ದಿನ ನಾಳಿಗೆ ಸಂಜೆಗ ಒಂಬತ್ತೂರಿ ಹತ್ತಕ್ಕಂ ಕರ್ಕೊಂಬರ್ತರೀ ಆಯ್ತ. ಅವ್ರ ಊರಿಗಿ ಕೆಲವರ ಕುಯ್ ಬಿಡಲಕ್ಕ ಹನ್ನೆರಡ ಆಯ್ತ.
ಹಾ
ಹ್ಮ ಅವ್ರ ಮನ್ಯಾಗ ಅವ್ರ ಮನ್ಯಾಗ ಹೆಂಗ ಇಟ್ರಂದ್ರ ಒಂದ್ ಹಿಂಗ ಜಾಲಿ ಇರ್ತರಲ್ರಿ.
ಹ್ಮ.
ಅ ಕಬ್ಬಣ ರಾಡ ಆ ರಾಡಿಗ ಹಂಗ ರಾಡಿನ ಮನ ಮಾಡ್ರ.
ಹಾ ರೀ.
ಆ ವಾಡಿ ಪಿಡಿ ಅಂದ್ರ ಗೋಡಿಗ ಆವಾ ಸುಣ್ಣ ಹಚ್ಚಿರ್ತಾರಲ್ಲ ಅವತ್ತಿಂದ ಆ ಸುಣ್ಣ ಕಾಣೆಕಬ ಹೆಂಗ ಮಾಡತನ.
ಈಗ ಉ ಪುಲ್ಲ ಸುಣ್ಣ ಗಿಣ್ಣ ತಿನ್ನದ ಕಲ್ತದ್ರಿ.
ಹ ಅದ್ರ ಸಲಗ ಡಾಕ್ಟರ್ ರಾಜುಗೌಡ ಪೊಲೀಸ್ ಪಟ್ಲ ಮೆಲ್ ಹೋಗಿದ್ದು.
ಹಾರಿ.
ಅವ್ರ ನಿಂತಿದರ ಈಗೆಲ್ಲ ಚಲೋ ಮಾತಾಡ ಇವತ್ತ ಏನ್ ಅವ್ರು ಚಲೋ ಅವ್ರ ಬಲ್ಲಿ ಹಿಂಗ ಅದ ಇರ್ತವಲ್ರರಿ ಮಂಚ.
ಮಂಚ ರೀ.
ಹ ಮಂಚೆಮ್ಮಕ್ಕೊಂಡ್ರ
ಹ್ಮ್
ಹ್ಮ್ ಈ ಕಡೆ ಒಂಸ ನ ಮುಕೊಂಡ್ರ ಸಂಜೆ ಹಯಿ ನಾಳಿ ಸಂಜೆ ಹೋಗ್ ಬಿಡ್ತವ್ರ ಊರಗೆ
ಹ್ಮ ಹಾ ಭಗವಂತರಾವ್ ಅವರಿಗೆ ಗೊತ್ತಿಲ್ಲೇಏನ್ರರಿ ಫೇರ್ ಲವಲ್ಲಿದ ಇದ್ದದ
ಗೊತ್ತ ಅದರೀ ಏನ್ ಮಾಡ್ತಾನ ಈಗ ಅವ್ನಿಗೆ ಆರಾಮಿಲ್ಲ ಆದ್ರ ಅವ್ನು ಆರಾಮ ಇದೀನ ಬೇರ ಬರ್ತೀನಿ ಎಲ್ಲ ಹಂಗ ಹೇಳ್ತಾರೆ
ಆ
ಅವ ಮಾನಸಿಕ ರೋಗಿಗಳುಲ್ಲಾ ಹೇಳದ ಹಂಗೆ ಇಲ್ಲ ಚಲೋ ಇದ್ದೇನಿ ನನಗ ಏನಾಗಿಲ್ಲ ನಾ ಬಿ ಎಲ್ಲ ನಿಮ್ ಸರಿನೇ ಇರ್ತೀನಿ ಹಂಗ ಹಿಂಗೆ ಎಲ್ಲಾ ಹೇಳ್ತಾರೆ ದೊಡ್ಡ ದೊಡ್ಡು
ದೊಡ್ಡ ದೊಡ್ಡವು
ಅವರು ಮಾಡದೇಲ್ಲ ಅಂತವೇ ಮಾಡ್ತಾರ
ಹಾ
ಹ್ಮ್ ಈಸ್ ದೀನ ಅವನೀಗೆ ರಾಡದ ಇಟ್ರಿ ರಾಡ ರಾಡಕ ಹಿಂಗ ಒಳಗ ಮನ ಅಲ್ಲಿ ಊಟ ಗಿಟ್ಟ ಆ ನಾಯಿ ಹೆಂಗ ನಾಯಿ ಹ
ಮತ್ತ ಅದು ಅದೊಂದ ಕಾಯಿಲೆ ಆದಲ್ರರಿ ಅದಕ್ಕ ಹಂಗ ಮಾಡತಾರ್
ಹ್ಮ್ ಈಗ ನೋಡ್ದ್ರೀಗ ಸುಮ್ ಅದರ್ಲೆಂತ ಆ ಒಬ್ರಲಿಂತ ಒಬ್ಬ್ರಿಗೆ ಹರಡ್ತದ ರೋಗಾ ಹ್ಮ್ ಅವ್ರ ಮನೆ ಆದ್ರ ಸಲ ಹಂಗೆಲ್ಲ ಮಾಡ್ರು ನಾವ್ ಭಿ ನೋಡ್ದ ನೋಡ್ದ ಅವ್ರ ಕಷ್ಟ ನೋಡ್ಲಕ್ ಆಗ್ಲಿಲ್ಲ ಡಾಕ್ಟರ್ ಬಲ್ ಹೋದೆ ಡಾಕ್ಟರ್ ಬಲ್ ಹೋಗೋದು ಹಿಂಗಗೆ ಹೇಳ್ದ ಹಿಂಗೆ ನಮ್ಗ ಒಬ್ರು ಹೇಳಿದ್ರು
ಹಾ
ಅವಾಗ ನಾವಗೆ ಹಿಂಗ್ ನಂಬಿಕೆ ಹೋದಿವ ಅವರಬಲ್ಲಿ ಅವಾಗ ನಂಬಿಕೆ ಬಂತು
ಹೌದೇನ್ರಿ ಮತ್ತರೀ
ಮತ್ ನಿಮ್ದಲ್ ಭ ಹಾಂಗ ಯಾರೇ ಇದ್ದೀರ ಅಂದ್ರ ನೋಡ್ರಿ ಜರಾ ಅದಾರ ಅವರ ಬಾರಿನ ಡಾಕ್ಟರ್
ಹೌದ್ರಿ ರಾಜುಗೌಡ್ರ ಬಲ್ಲೇ ತೋರಿಸಸ್ತೀವಿ ನೋಡ್ರಿ ನಾವ್ ಏನಾರ ಎನ್ಂತ ಹೆಂಗ ಆತ ಅಂದ
ತೋರಸರಿ ತೋರಸರಿ
ಅವ್ರದ ಎಷ್ಟ ಐತ್ರಿ ಎಂಟ್ರಿ ಪೀಸಾ
ಏ ಅವ್ರ ರೊಕ್ಕ ತೊಮ್ಮಂಗಿಲ್ರರಿ
ಹ್ಮ
ರೊಕ್ಕ ಅಂದ್ರ ರೊಕ್ಕಕ್ಕ ಅವ್ರಿಗೆ ಆಗಂಗಿಲ್ಲ
ಹೌಧನ್ರೆ
ಹ್ಮ್
ಅಂದ್ರ ಜನರ ಸೇವೆ ಮಾಡ್ಬೇಕಕ್ ಅನ್ನೋದಾದ್ರಿ ಅವ್ರ ಮನಸ್ಸನಾಗ
ಅಂದ್ರೆ ಈಗ ಒಬ್ಬೊಬ್ರು ಹಿಂಗ್ ಬಡ್ಡೋರ್ ಇರ್ತಾರಲ್ಲಾ ಈಗ ಎಲ್ಲರ ಕೈಲಿ ದುಡ್ಡು ಕೊಡೋದ ಆಗಲಿಲ್ಲ
ಹಂಗಂಗ ಅವ್ರ ಏನ್ ಮಾಡ್ತಾರ ಯಾರ್ ಎಷ್ಟ್ ಕುಡ್ತಾರಲ್ಲ ಅಂದ್ರ ಹಿಂಗೆಲ್ಲೊಂದ ದಾನದ ಪೆಟ್ಟಿಗೆ ಅಂತ ಇಟ್ರ. ಹ್ಮ ದಾನದ ಪೆಟ್ಟಿಗೆ ದ ಈ ಆರ ಕೈಲಿಂತ ಎಷ್ಟಾದ ದಾನ ಮಾಡ್ತಾರ ಅದ್ರಾಗ ಹಾಕ್ತಾರ
ಹಾರೀ
ಅದ ದಾನ ಹಾನ
ಅಯ್ಯೋ ಅದ್ರಾಗ ಭ ಎನ್ನತ್ರ ರಾಶ ಕೊಡ್ತಾರೆ ಅನ್
ಯ ಅವರು ಅದರ್ಲ ಹಿಂಗ ಅಂದ್ರ ಹಿಂಗ ಬಡವ್ರಕ್ಕ ಹಿಂಗ್ ಇನ್ನೊಬ್ರ ಬಡವ್ರಿಗೆ ಸಾಯ ವಿ
ಹ್ಮ್ಮ್
ಹ್ಮ್ ಅವ್ರ ಪರಿಸ್ಥಿತಿ ನೋಡ್ಕೆ ರೊಕ್ಕ ತೋತ್ತಾರೆ ಅಂದ್ರ ಹೆಚ್ಚಿಗೆನ್ ರೊಕ್ಕ ತೋಮಲ.
ಹಾ ಒಳ್ಳೆ ಮನುಷ್ಯರ ಹಾರ್ ನೋಡ. ರಾಜುಗೌಡ್ರ ಅಂತಾರ ಇರ್ಬೇಕ್ರೀ ಅಂತಾರೋ ಭೂಮಿ ಮ್ಯಾಗ ಇರ್ಬೇಕ್ರೀ ಒಳ್ಳೆದ ಆತದ.
ಮಾರೀರಿಪ್ಪ ಮಾಾರ
ನಮ್ ಠಾಕ್ರೂ ಅವ್ರು ಹಂಗೆ ಹರ ಅಂತ್ರಿ..
ಠಾಕ್ರೂ ಅವ್ರಿಗಿ ಬ್ಯಾರೆ ಅವ್ರು ಬ್ಯಾರೆ ಇವ್ರು ಬ್ಯಾರೆ. ಹ್ಮ್ ಆಯ್ತ ತೋರಿ ಮತ್ ಯವಗರೆ ಹಚ್ಚರಿ ಹೋಗ್ ಮಕೋತೆನಾ ಊಟ ಗೀಟ ಮಾಡಿ.
ಯಾರೀ. ಆಯ್ತ ತೋರಿ.